ಹಲೋ
ಹಲೋ ಶಿವು ಆರಾಮ ಹಲೋ
ಹಲೋ
ಹಲೋ ಶಿವು ಆರಾಮ ಏನಿಲ್ಲ ನೋಡ ಎ ಆರಾಮ ಏನಿಲ್ಲ ನೂಡ ಕುಂತಿನ್ಹೇಳ್
ನಾಷ್ಟ
ನಾಷ್ಟ ಆಯ್ತಪ್ಪ ನಿಂದ
ಆತ ನೋಡ ಏನಿತ್ ನಾಷ್ಟ
ಏನಿಲ್ಲಪ್ಪ ದೋಸೆ
ಏನೋ ವಿಡಿಯೋ ಹಾಕಿದ್ದಲ್ಲಪ್ಪ
ನಮ್ ದೋಸ್ತ ವಿಡಿಯೋ ಸ್ಟೇಟಸ್ ಇತ್ತಾನಪ್ಪ ಅದೇ ಹಾಕಿನಿ
ಹ್ಮ
ಹ್ಮಾ
ಏನ್ ಇತ್ತಾನಪ್ಪ
ಹಾಕೊಂಡ್ ನೀನೇ ನೂಡ
ಹಿಂದ್ರಗ್ಗಡೆ ನೋಡ್ತಾ
ಮತ್ತೆ ಸಮಾಚಾರ ಎಕ್ಸಾಮ್ ಹೆಂಗ್ ಬರೆದಪ್ಪ
ಚಲೋ ಆಗ್ಯಾವ ಬಾ
ಚಲೋ ಆಗಿರ್ತ ಬಿಡಪ್ಪ ನಿಮ್ಮದೇನು ಮತ್ತೆ ಓದಿರ್ತೀರಿ ಬರಿತೀರಿ
ಮುನ್ನಡೆ ಬರೀ ಪಾ
ಹಾ
ಫೋನ್ ಕೊಡ್ತಾರೆ ಮುಂದೆ ಬರೆದ ಬಿಡದಂದೆ
ಏನ್ ಹಿಂಗ್ ಬರೋದು ಏನ್ ಲಾಭ ತಿಳ ಓದಿ ಬೇಕಪ್ಪ ಡಿಗ್ರಿ ಎಕ್ಸಾಮ್
ಏನ್ ಮಾಡೋದು ಯಾವಾಗಾ ಕ್ಲಾಸೆ ನಡಿಯಲ್ಲ ಅಂದ್ರೆ ನಾವೇನ್ ಓದರ
ಬಡ್ಡಿ ಕಟ್ಟಿದಿವ ನೋಡಪ ಇವತ್ತ ಒಂದ್ ಲಕ್ಷ ಕಾಯಿಡಿವಿ
ಮತ್ತೆ ಎನ್ ಬ್ರೋ ಅಪ್ಪ ಚನ್ನಗಿದರೆ
ಇಲ್ಲಪ್ಪ ಅದರಾಗ ನ ಅದು ನಮ್ಮ ಮಾವ ಐವತ್ತು ಐವತ್ತ ಗಂಟ್ ಕಟ್ಟ್ಯಾನ ಹ್ ಒಂದ್ ಐವತ್ತ್ ಬಡ್ಡಿ ಕಟ್ಟಿವಿ
ಇನ್ನ್ ಇಪ್ಪತ್ತು
ಇನ್ನ್ ಇಪ್ಪತ್ತ ನಮ್ಮ ಮಾವ್ ಕೊಟ್ಟನಪಾ
ಮತ್ತ್ ಕೊಡಬೇಕಿಲ್ ಆತಗ್ ಸುಮ್ಮ್ ಇಟಗೊಂಡ ಏನ್ ಮಾಡ್ತಿ
ಅದರಾಗ ಕೊಡಬೇಕಪಾ ಈ ಕಾಲೇಜ್ ಕಾಲೇಜ್ ಕಟ್ಟಾಕ್ ಬರತಲ್ ಹಂಗಾಗಿ
ಕಾಲೇಜ್ ಫೀಸ್ ಆ
ಹ್ಮ್ಮ್
ಅಲ್ಲಾ ಕಾಲೇಜಿಗೆ ಕಟ್ಟಲಿಲ್ಲ ಅಂದ್ರ ಕೊಟ್ಟ ಬಿಡು ಸುಮ್ಮ್ ಇಟಗೊಂಡು ಕೆಸಿ ಎನ್ ಮಾಡ್ತಿ ಹೇಳ ಸುಮ್ಮ ಇದ್ದಿದ್ ಖರ್ಚ್ ಆಗತಾವ್ ನೋಡ್
ಹಂಗೆ ಅನಸಕತ್ದ ಈಗ ನಮ್ಮಮ್ ಕೊಡತಿನಪ ಹತ್ತ ಸಾವಿರ ಏನ ಮರಿ ತರತಾಳ ಅಂತ
ಕಾಲೇಜ್ ಫೀಸ್ ಎಸ್ಟ್ ಕಟ್ಟಬೇಕ್
ಕಾಲೇಜ್ ಫೀಸ್ ಮುಂದ ಕಟ್ಟಬೇಕ್ ಒಂದ್ ಮೂವತ್ತ್ ಮೂವತ್ತೈದ್ ಕಟ್ಟಬೇಕ್ ಮುಂದ ಸೆಕೆಂಡ್ ಇಯರ್ ದು ಸೆಮ್ ಇದು, ಹ್ಮ್ಮ್ ಸೆಕೆಂಡ್ ಈಗ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ದ ಕಟ್ಟಬೇಕ್ ಸಸ್ -
ಸೆಮಿಗ್ ಕಟ್ಟಬೇಕ್ ಅಂತ ಮಾಡಿದ್ಯಾ
ಅದ ಸೆಮಿಗ್ ಕಟ್ಟಬೇಕ್ ಈಗ ಥರ್ಡ್ ಸೆಮ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಕಟ್ಟಿನಿ ಥರ್ಡ್ ಸೆಮ್ ದು ಕಟ್ಟಬೇಕ್ ಮತ್ತ
ಸೆಮ್ಮಿಗ್ ಎಷ್ಟ ಕಟ್ಟಬೇಕ್
ಸೆಮ್ಮಿಗಿ ಇಪ್ಪತೈದ್ ಒಂದ್ ಸಲ ಆದ ಮೂವತ್ತೈದ್ ಒಂದ್ ಸಲ ಅದ
ಹಂಗ್ಯಾಕ
ಹಂಗೆ ಒಂದ್ ಸೆಮ್ ಗ ಜಾಸ್ತಿ ಒಂದ್ ಸೆಮ್ ಗಿ ಕಡಿಮಿ
ಹ್ಮ್ -
ಹ್ಮ್ -
ಆರಾಮಆದ್ಯಲ ಈಗ
ಏನರ ಆ-
ಪಾರ್ಟಿ ಕೊಡಿಸ್ತೀನಿ ಅಂದಿ
ಎಲ್ ಒಂದ್ ರುಪಾಯ್ ಇಲ್ಲ ಎನ್ ಮಾಡಬೇಕ್ ಏನಿಲ್ಲ ಅಂತ್ ನನಗ ಆಗ್ಯದ ಈಗ
ಹ್ಮ್
ಹ್ಮ್ ಮತ್ತೆ
ಮತ್ತೆ ಎನ್ ಇಲ್ಲ ಪಾ ನಿಂದ ಹೇಳಬೇಕ ವಜ್ಜ್ಯ ಅದಿ ಈಗ
ಯಾ ವಜ್ಜಿ ಇಲ್ಲ ಪಜ್ಜಿ ಇಲ್ಲ ಎಲ್ಲ ಹೈರಾಣ ಆಗ್ಯದ
ಯಾಕ
ಹಂಗೆ ಆ
ಎಫ್
ಯಾವ ಜೀವನಾನೆ ಸಾಗಾಡ್ಬಿಟ್ಟಿದ್ದೇನೋ
ಇಷ್ಟು ಬೇಗ ಸಾಕಾಯ್ತು ಜೀವನ
ಸಾಕಾಗ್ಬಿಟ್ಟಿದೆ ಯಪ್ಪಾ ಈ ಜೀವನ ಎಲ್ಲಾನು
ಹೂವು
ಹಾ
ಏನು ಇಷ್ಟೊಂದು ಶಾಖ ಕೊಡುತ್ತಿದ್ದವನು ಬಾನು ಹಿಂದೆ ಮುಂದೆ ಬಾಳ ಆಗುತ್ತದೆ
ಅಲ್ಲಾ ನಿನ್ನೆ ವಿಶ್ ಮಾಡು ಅಂತ ಅಂದಿದ್ದೆ ಮಾಡಿದೆ ಏನು
ಮಾಡಿದ್ನಲ್ಲ
ಏನಂತ ವಿಶ್ ಮಾಡಿದ್ದು ಹೇಳು
ಶ್ರಾವಣ ಕಡೆಯಿಂದ ಹ್ಯಾಪಿ ಬರ್ತಡೆ ಅಂತ ಹಾಕಿದ್ದೆ
ಹೋ
ಥ್ಯಾಂಕ್ಯೂ ಮೈ ಡಿಯರ್ ಬೆಸ್ಟ್ ಫ್ರೆಂಡ್
ಹೋ
ಸ್ಕ್ರೀನ್ ಶಾರ್ಟ್ ದೊಡ್ಡದಾಗ್ಲೇನು
ಹೇ ಬೇಡಪ್ಪ ನಮಿಗೆ ಮೇಲೆ ನಂಬಿಕೆ ಇಲ್ಲವೇ ನಮಗೆ ಸರ್ಪ್ರೈಸ್ ಸ್ಕ್ರೀನ್ ಶಾರ್ಟ್ ನಾ ಏನ್ ಮಾಡ್ಲಿ ಹೇಳು
ಏನೇನ್ ಮಾಡ್ತಿದ್ದೆ
ಅವರು ನಮ್ಮ ಬರ್ಡೆ ವಿಶ್ ಮಾಡಿದ್ರೆ ನಾವು ಹೊಡೆ ವಿಶ್ ಮಾಡಬೇಕು
ನಿನ್ನ ಫ್ರೆಂಡ್ ಯಾವುದೋ ವಿಡಿಯೋ ಮಾಡಿದ್ದಲ್ಲ
ಹಾ ಒಂದೇ ಸ್ಟೇಟಸ್ ಹಾಕ್ಬೇಕು ನಾ ಮನೆಗಿದ್ರೆ ಮಾಡಲ್ಲ ಇದರ ಸಭೆ ಜಗಳ ಆಡ ಬಿಟ್ಟೇನು
ಹಬ್ ಕನ್ನಡ ಹೋಗ್ಲಿ
ಅವರೇ ಚೆನ್ನಾಗಿದ್ದರೆ ನೀವು ಇರಬಾರದು
ಹೌಸ್ಲಿಂದ ವಾರದ ಕಂಟಿನಿಯಸ್ ಆಗಿ ಮಾತಾಡೋದೇ ಹೇಳುವ ಮೊನ್ನೆ ನಮ್ಮನ್ನ ಅವರ್ನ ಗುಲ್ಬರ್ಗ ಕೊಟ್ಟೂರು ದ್ರವದಿಂದ ಚಲೋ ರಶ್ ದೇವಸ್ಥಾನಕ್ಕೆ
ಅವರಮ್ಮ ತೋರಿಸಿಕೊಂಡು ಬರಕ್ ಹೊಂಟಾನಂತ ಅವತ್ತು ಸಿಟಿ ನಾ ನೋಡಿಲ್ಲ ಅವರಿಗೆ ಏನಂತ ಗಾಡಿ ತಗೊಂಡು ಹೋಗಿದ್ದು ನನ್ನ ನೋಡ್ಯಾರಂತ ಅವತ್ತು ಅವತ್ತು ಮಾತಾಡಬಾರದು ಮಾತಾಡಬಾರದು ಅಂತ ಡಿಸೈಡ್ ಆಗಿದ್ದವಂತೆ ಜಗಳ ಆಡಿ ನನಿಗೆ ಬ್ಯಾಸ್ ಬ್ಯಾಸರ ಹೊಂಟದ ಜಗಳ ಆಡಿ ಜಗಳ ಆಡಿ ಸುಮ್ನೇ ಮಾತ್ ಬಿಡದೆ ಅಸಯ್ಯ ಅನ್ನೋ ತೆಗೆದ್ ನಲ್ಲ ಹಂಗೆ
ಹ ಹ
ಯಪ್ಪ ಇಟ್ ಇಟ್ ಗೆ ಜಗಳ ಆಡದು ಮತ್ತೇ ಮಾತಾಡದು ಒಂಥರಾ ಅದಿಕ್ಕೆ ಇವತ್ ನೆನ್ನೆ ಕ್ಲಿಯರ್ ಮಾಡೇ ಬ್ಯಾಡ್ ಅಂತ್ ಹೇಳ್ಬಿಟ್ಟಿನ
ಹಾ ಹಂಗ
ಆಯ್ತ್ ಅಂತೆ ಹೇಳ್ ಚಲೋ ಸೋದರ ನಿನಿಗ್ ಹಾಕಿದೆ ಬ್ಲಾಕ್ ಮಾಡ್ಬೇಕ್ ಅಂತ್ ನೀ ಓವರ್ ಅತನಪ್ಪ ಬ್ಲಾಕ್ ಮಾಡಿದ್ರಾ ಈಗ ಕಟ್ ಲೇಟ್ ಮಾಡಿದ್ರ ಓವರ್ ಅನ್ಸಲ
ಬ್ಯಾಡ ಬ್ಯಾಡ
ಹೂ ಫುಲ್ ಓವರ್ ಅನ್ಸ್ ಬಿಟ್ಟದ್ ಅದು ನಾ ಎಂದ ನಮ್ಮ ಕಡೆದು ವಿಶ್ ಮಾಡಲ್ಲ ಅಂದ್ರುಅವರು ಮಾಡಲೇನ್ ನಾವು ಜಗಳ ಆಡಿ ಹಂಗಂದ್ರು
ಹ
ಯಾಕಂತಂದೆ
ಕೇಳಬಕದ್ ಅದ್ ಅದ್ಯಾಕ್ ಅಂತ್ ಕೇಳ್ಬಕ್ ನೋಡು
ಹೊ ಅವಯ್ಯನ್ಯಾರ್ ಹುಡ್ಗಿನ್ ಜೊತೆ ಜೊತೆ ಇದ್ಯಂತ ಅವ ಅಂದ್ರೆ ಬಸ್ ಸ್ಟಾಂಡ್ ಮಾತಾಡ್ಯಕ್ ಅತ್ಯಂತ ಇವ್ರು ನಮ್ಮದು ಇನ್ನ ನಿಮ್ ದೋಸ್ತ್ ಅವ್ರು ಮಾನುಸ್ ಬರ್ತ್ಡ್ ಡೇ ಇತ್ತಲ ಅವರ್ ಎನ್ ಅಂತ್ ಹೇಳೆ ರೇ ಅವೆ ಅವ ಬ್ಯಾರೆ ಬ್ಯಾರೆ ಹುಡುಗನ ಹೂ ಹುಡುಗನ ತಿರಗಾಡ ಹುಡ್ಗಿ ಜೊತೆ ತಿರಗಾಡ ಹೇಳ ರ್ ಇವರು ಅಷ್ಟು ಕೆ ನನ್ ಬಗ್ಗೆ ಇಲ್ಲಿದೆಲ್ಲ ಹೇಳನ ನನ್ನ ಇಂಥೋರ್ ಇದ್ರೆ ಸಂಸಾರ ಹಾಳ್ ಮಾಡ್ತಾರಂತ ಅಂತ ಅವನಿಗೆ ಬೈದರಂತೆ ಇದರಂತಿವರು ಅದಕ್ಕೆ ಇಬ್ಬರು ಸಿಕ್ಕ ಅವ ಇವ ಮಾತ್ ಬಿಟ್ಟರಂತೆ
ಯಾವುದು ಅಂತ್ ಅಂದೆ ನಾನು ಅವ್ರ್ ನಮ್ ಫ್ರೆಂಡ್ ಬಗ್ಗೆ ಅವನು
ಅವ ಏನಂದ ಮತ್ತೆ ನನ್ ಫ್ರೆಂಡ್ಸಿಗೆ ಅಂದ ನಿಮ್ ಫ್ರೆಂಡ್ ಫ್ರೆಂಡ್ಸ್ ನು ಚ ಇಂದುಕನು ಒಮ್ಮೆ ಬೇರೆ ಹೇಳಿದ್ದರು ಅಲ್ಲಾ ನಮ್ಮ ಫ್ರೆಂಡ್ಸ್ ಅವಾಗ ಬೇರೆ ಬೇರೆ ಹುಡುಗಿ ಹುಡುಗ ಹುಡುಗಿ ಜೊತೆ ಅದನ ಅಂತಾ ಹೇಳಿದ್ರು ನೋಡು
ಹೂ
ಅದೆಲ್ಲ ನಾನು ನಿಮ್ಮ ಫ್ರೆಂಡ್ಸ್ ನನ್ ಬಗ್ಗೆ ಬಾಳ ಕೆಟ್ಟದ ಕೆಟ್ಟದಾಗಿ ಮಾತಾಡ್ತಾರ ಹಂಗ ಹಿಂಗ ಅಂತ
ಹೌದ ನಿನಗ ಅಂದ್ರು ಅನು
ಹ ಅವ ನನಗ ಅಂದ ಅದಕ್ಕೆ ನಾ ಎನ್ ಅಂದೆ ಅಂದೇಯ
ಹೂ
ನಿನ್ ನಿನಗ ಬುದ್ಧಿ ಇಲ್ಲ ಎಲ್ಲಿ ಯಾರ್ ಇದು ಎಲ್ಲಿ ಮಾತಾಡಬೇಕ ಎಲ್ಲಿ ಇಲ್ಲ ನೀನ ಹೊಗಿ ಒಂದ ಹುಡುಗಿ ಜೊತೆ ಒಂದ ಹುಡುಗಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡಿದ್ರೆ ಎಂಗ್ ಲೆ ನಿನಗ ಅಕಿ ಅಣ್ಣಾ ತಂಗಿ ಅಥವಾ ಅಕ್ಕಾ ತಮ್ಮ ಇರಬಹುದು ನೋಡರ್ ದೃಷ್ಟಿ ಫಸ್ಟ್ ಗೆ ಹುಡುಗನ ತರ ನೆ ಕಾಣ್ತದ ನಿನಗ ಬುದ್ಧಿ ಇಲ್ಲಾ ಇಲ್ಲ ಲೇ ಅಂತ ನಮ್ ದೋಸ್ತಗ ಬೈದೆ ಯೇ ನೀನ್ ಅಂಗೆ ಅಂಗೆ ಮಾತಾಡ್ತೀ ಏನ ನೀನ್ ನಂಬಿಕೆ ಇಲ್ಲ ನನಗ ಅವರ ಎನ್ ಅಂದ್ರು ನನ್ನ ಕಿಂತಾ ನಿಮ್ಮ ದೋಸ್ಟರ್ ದೋಸ್ತರ ಮೇಲೆ ನಂಬಿಕೆ ಬಾಳ ಅದ ಅಂದ್ರು ನೀನಾ ಈಗ ಈಗ ಈಗ ಮಾತಾಡಕತ್ತಿ ಲೆ ನಿನ್ನ ಕಿಂತ್ ಮೊದ್ಲೆ ಬಾಳ ಮಾತಾಡೆರ ನನ್ನ ಜೊತೆ ಅವರು ಅಂಗ ಇಂಗ ಅಂತಾ ನಾನೇ ಕ್ಲಿಯರ್ ಕಟ್ಟಾ ಆಗಿ ಹೇಳಿಬಿಟ್ಟೆ ಹ್ ಈಗ ಹಾಗ ನೋಡರ ಕಣ್ಣಿಗೆ ನೀನ್ ತಂಗಿ ಅಕ್ಕಾ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತಾಡಿಸಿ ಮಾತಾಡಿರಬಹುದು ನೀನು ಆದರ ನೋಡರ ನೋಡರ ಕಣ್ಣಿಗೆ ಅದು ಹುಡುಗ ಹುಡುಗಿ ಅನಿಸುತ್ತದೆ ನಿನಗ ಬುದ್ಧಿ ಇಲ್ಲ ಅಂತಾ ಅಂಗ ಇಂಗಾ ಬೈದೇ
ಹ
ಬೈಯನ ಅವ್ರ್ ಸಿಟಿಗೇರಿದರು ವೈಕೊಂತಹೋಗ ಪಾ ಅಂದೆ ನಾ
ಅಷ್ಟಾ ಅದ ಬಿಡು
ಅದಕೆ ಅವರ ಅವ ಇಂತಾ ಸ್ಟೇಟಸ್ ಹಾಕಿದ ಅದ್ಕೆ ನಿನಗ ಹಾಕಿದೆ
ಹಾಕಲಿ ಬಿಡು ನಿ ಅವರ ಹಾಕತರ್ ಅಂತ ನಾವ ತೇಲಿ ಕೆಡಿಸ್ಕೊಂಡು ಕುಂತ್ರು ಹಂಗೆ ಆಗುತ್ತಾ
ನಾ ತಲೆಕೆಡಿಸಿಗೊಂಡಿದ್ದರೆ ನಾನ ಒಂದ ನಾಲ್ಕು ಹೋಗಿತಿದ್ದೆ ಕೈ ಪೈ
ಹ ಅಂತವ್ ಹೊಗಿ ಯಾಕ ಅಂದ್ರ ಅಲ್ಲಿ ಹೊಗೆದ ಅಲ್ಲ
ಅದೆ ಅದೇ ಗೊತ್ತಾ ಆಗಲ್ಲಾ ಆಗೈತಿ ನಾವ ಎನ್ ಚೆಂದ ಅದಿವಿ ನಮ್ಮ ಇಂದ ಬಿದ್ದರ ನಮ್ಮ ಇಂದ ಬಿದ್ದರ್ ಗೊತ್ತಾಗಲ್ಲ
ಹಾಳ ಮಾಡರ ಅಂಗ ಇರ್ತಾರ ರಿ ಯಪ್ಪಾ
ಎಲ್ಲಾ ಮೊದಲ ಬೇಜಾನ ಹುಡುಗಿನ ಹುಡುಗಿ ಜೊತೆ ಹೊಡೆನ ಲೇ ಅವಾ ಬಾಳ ಬೇರಿಕಿ ಅದಕೆ ನಾ ನಮ್ಮ ದೋಸ್ತ ಅವನಿಗೆ ಎಲ್ಲಾ ಗೊತ್ತಾದ ಒಬ್ಬರ ಸುಳ್ಳ ಇಬ್ಬರೂ ಸುಳ್ಳು ಹೇಳತಾರ್ ಎಲ್ಲರು ಹೇಳತರ್ ಏನ
ಇಂಗೆ ಮತ್ತೆ
ಆನ್ ಅನುಮಾನಪದೋ ದೋಸ್ತಬ್ಯಾಡಂದ್ರೆ ನಮ್ಗೆ ನಾನು ಆ ಡೌಟ್ ನಾನು ಈಗ ನೀನು ನಾನು ನಿನ್ನ ಡೌಟ್ ನಿಮಕ್ ಓಕೆ. ಆದ್ರೆ, ನೀ ಮಾತಾಡೋ ಪ್ಲೀಸ್. ಚೆನ್ನಾಗಿಲ್ಲ. ಯಾರಾದ್ರೂ ಬಸ್ ಸ್ಟ್ಯಾಂಡಾಗ್ ಮಾತಾಡ್ತಾರೇನ? ನೀನ್ ಬುದ್ಧಿ ಇಲ್ಲಂತಂತ ಅಂದೆ
ಹ್ಮ್ಮ್.
ಅದಕ್ಕೆ ನಿಮ್ದಾನಿಮಕ್ಕ್ ಅವನಿಗ್ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ನಮ್ ಫ್ರೆಂಡ್ಸ್ ಬಗ್ಗೆ ಇನ್ನೊಂದ್ ಮಾತಾಡಿದ್ರೆ ಸರಿಗಿರಲ್ಲೋಡು ಹಂಗ್ ಹಿಂಗ್ ಅಂತ್ ಬೈದ್ಬಿಟ್ಟೆ ನಾನ್
ಆವೋ
ಮೆಚ್ಚಿದೆ ಕಣಯ್ಯ ಮೆಚ್ಚಿದೆ.
ಅಲ್ಲನಾ, ನಾನ್ ಡೌಟ್ ಪಡೋದು ಓಕೆ ಅಪ್ಪ ನಾನೀಗ ಡೌಟ್ ಪಟ್ಟೀನಿ ಅವ್ನ್ ಮ್ಯಾಗ್ ಏನಂತಾ ನಾ ಡೌಟ್ ಪಟ್ಟೀನಿ. ಅವ್ನ್ ಮೇಲ್ ಓಕೆ. ನಿ ಮನ್ನೆ ಯಾಕ್ ಮದ್ವಿಗ್ ಹೋದಾಗ ನಾವು ಬೇರೆಯವರ್ ಜೊತೆ ತೆಫೋನ್ ಆವಾಗವಾಗ್ ಎಷ್ಟ್ ಡೌಟ್ ಪಟ್ಟೆನ್ ಗೊತ್ತಿರ್ಲಿ ನಿಂಗ್
ಹಾ.
ಹ್ಮ್ಮ್.
ಹಂಗಂದ್ರಂತ್. ಸರಿ, ಇಡದ.
ಹ್ಮ್ಮ್.